ಹ ಹಲೋ ನಯನಾ ಅವರ
ಹಾ ಹೌದು
ಹಾ ನಾ ವಿಜಯ್ ಅಂತ ಹೇಳಿ ಮಾತಾಡ್ತಿರೋದು
ಹಾ ಹೇಳಿ
ಹಾ ನಯನ ಚೆನ್ನಾಗಿ ಇದಿರ ತಾವು
ಹಾ ಚೆನ್ನಾಗಿದ್ದೀನಿ ನೀವು
ಹಾ ಚೆನ್ನಾಗಿದ್ದೀರಿ ಊಟ ಆಯ್ತಾ ನಿಮ್ದು ಹಾ ಚೆನ್ನಾಗಿದೆ ಹಾ ನಮ್ದು ಗೊತ್ತ ಆಯ್ತು ಇವಾಗ
ಹಿಂದೆ ಸೌಂಡ್ ಡಿಸ್ಟರ್ಬ್ ಆಗ್ತಿದೆ
ಒಂದು ಸೆಕೆಂಡ ಹಾ ಅಂದ್ರೆ ತಾವ ಎಲ್ಲಿರುವುದು ಇವಾಗ
ಇಲ್ಲೇ ಬೆಂಗಳೂರು
ಹೌದಾ ನಮ್ದು ಧಾರವಡ್ ಜಿಲ್ಲೆ ಕಲಗೇಟಿ ತಾಲೂಕಿಂದ ನಾವು ಮಾತಾಡೋದು ಊಟ ಮಾಡಿದ್ರಾ
ಹಾ ಆಯ್ತು ಏನ್ ತಿಂದ್ರಿ
ನಮ್ದು ಏನಿಲ್ಲ ಮಾಮ್ ಸಾಂಬಾರು ಮ ರೈಸು
ಹ್ಮ್
ಹ ಜೋಳದ ರೊಟ್ಟಿ
ಹೌದಾ
ಹಾ ನಿಮ್ದು ಊಟ ಆಯ್ತಾ
ನಾನು ಬಿಸಿಬಳೆ ಬಾತ್ ತಿಂದೆ ಮೊಸರನ್ನ
ಹೌದಾ ಹಾ ಹಾ ಅಂದ್ರೆ ನಿಮ್ ಕಡೆ ರೊಟಿ ಎಲ್ಲಾ ಏನ್ ಮಾಡಲ್ಲ ಅಲ್ಲ
ಇಲ್ಲ ಇಲ್ಲ
ನಮ್ ಕಡೆ ರೋಟಿ ಮಾಡ್ತೀವ್ರೀ ಜಾಸ್ತಿ
ಹ್ಮ್
ಜೋ ಜೋಳದ್ ರೊಟ್ಟಿ ಪಲ್ಯ ಎಲ್ಲಾ ಮಾಡ್ತಿವಿ ರೀ
ಹ್ಮ್
ಹ್ಮ ಹ್ಮ ನಿಮ್ ಕಡೆ ಅಂದ್ರೆ ರಾಗಿ ರೊಟ್ಟಿ ಅಂದ್ರೆ ಜೋಳದ ರೊಟ್ಟಿ ಅದು ಹ ಅಂದ್ರೆ ಸ್ವಲ್ಪ ಬಿಸಿ ನೀರು ಹಾಕಿ ಅದ್ನ ಕಲಸ್ತಾರೆ ಅಂದ್ರೆ ಅದನ್ನ ಮಿಕ್ಸ್ ಮಾಡ್ತಾರೆ ಮಿಕ್ಸ್ ಮಾಡ್ಬಿಟ್ಟು ಬಡಿತಾರೆ ಅದ ಇ ಇರುತ್ತೆ ಮಣಿ ಇರುತ್ತೆ ಬಡಿಲಿಕ್ಕೆ ಮರ್ದು ಮರದಲ್ಲಿ ಒಣ ಹಿಟ್ಟಿರತ್ತಲ್ಲಾ ಒಣದ ಡ್ರೈ ಪೌಡರು ಅದನ್ನ ಅದಕ್ಕು ಹಚ್ಬಿಟ್ಟು ಬಡಿತಾರೆ ಆ ಹಿಟ್ಟಿಗೆ
ಹ್ಮ್
ಬಡ್ದು ಅದ್ನ್ನ ಹಂಚಿರುತ್ತೆ ಆ ಹಂಚಲ್ಲಿ ಬೇಯಿಸತ್ತಾರೆ ಒಲೆ ಮೇಲೆ
ನಿಮಗ್ ಮಾಡಕ್ ಬರುತ್ತಾ
ನಮಗು ಬರಲ್ಲ ರೀ ಅಂದ್ರೆ ಮನೇಲಿ ಆ ಅಮ್ಮ ಮತ್ತ ಮ ನಮ್ಮ ಮನೆಯ ಮಿಸಸ್ಸು ಮಾಡ್ತಾರೆ
ಹೌದಾ
ಹ್ಮು
ನಿಮ್ ಮನೇಲಿ ಎಷ್ಟ್ ಜನ ಇದ್ದೀರಾ
ನಾವು ನಾಲ್ಕ ಜನ ಇದ್ದೀರಿ ರೀ ಅಂದ್ರೆ ಮಿಸಸ್ ನಾನು ಮತ್ತೆ ಅಪ್ಪಮ್ಮ
ಹಾ
ಹ ತಾವು ಎಷ್ಟು ಜನ ಇದ್ದಿರಿ
ನಾವು ಓದ್ತಾ ಇದ್ದೀವಿ ಹಾಸ್ಟೆಲ್ಲ್
ಹೌದಾ ಹ್ಮ ಅಂದ್ರೆ ಬ್ರದರ್ಸ್ ಯಾರ್ ಇಲ್ವಾ
ಇದ್ದಾರೆ ಇದ್ದಾರೆ ನನ್ ತಮ್ಮ ಒಬ್ಬ ಇದ್ದಾನೆ ಅವನು ಓದ್ತಾ ಇದ್ದಾನೆ
ಹೌದಾ
ಹ್ಮ್
ಅವ್ರ ಏನ್ ಓತ್ತಿದ್ದಾರೆ
ಪಿಯು ಮುಗುಸ್ತಾ ಈಗ
ಹ್ಮ ಹ್ಮ
ಈಗ ಮುಂದೆ ಡಿಗ್ರಿ ಈಗ
ಹೌದಾ ನೀವೇನ್ ಓತ್ತಾ ಇದ್ದೀರಾ
ನಾನ್ ಇಂಜಿನಿಯರಿಂಗ್ ಡಿಗ್ರಿ ಓತ್ತ ಇದೀನಿ
ಹೌದಾ ಅಂದ್ರೆ ಯಾವ್ದ ಬ್ರಾಂಚ್
ಸೆಕೆಂಡ್ ಇಯರ್
ಅಂದ್ರೆ ಬ್ರಾಂಚ್ ಯಾವ್ದ ತಗೊಂಡಿದಿರ
ಇಂಜಿನಿಯರಿಂಗ್ ಅಲ್ಲ ಡೈರಿ
ಡೈರಿನಲ್ಲಿ ಓದ್ತಾ ಇದ್ರ ಹಾ ಹಾ ಹಾ ಚೆನ್ನಾಗಿ ನಡೀತಾಯಿದೆ ಅಂಗಾದ್ರೆ ನಾವು ಅಂದ್ರೆ ಈಗ ಸದ್ಯಕ್ಕೆ ಏನಿಲ್ಲ ಅಂದ್ರೆ ಹೊಲ ಮನೆ ಕೆಲ್ಸನೇ ನೋಡ್ಕೊಂಡ್ ಹೋಗ್ತಾಇದೀವಿ
ಹ್ಮ್
ಅಂದ್ರೆ ಈಗ ನಮ್ದು ಸ್ವಲ್ಪ ಜಮೀನ್ ಇದೆ ಒಂದು ಒಂದು ಎರಡು ಮೂರ್ ಎಕರೆ ಅದನ್ನೇ ನೋಡ್ಕೊಂಡು ಹೋಗ ಇರೋದು ಈವಾಗ ನಮ್ ಕಡೆ ಅಂದ್ರೆ ಮೇಡಮ್ ಮೆಕ್ಕೆಜೋಳ ಗೊತ್ತಾ ನಿಮ್ಗೆ
ಹ್ಮ್ ಗೊತ್ತು
ಹ ಮೆಕ್ಕೆಜೋಳ ಆಮೇಲೆ ಸೋಯಾಬೀನ್ ಅಂತ ಬರುತ್ತೆ
ಹ್ಮ್
ಅವು ಎರಡೇ ಇವಾಗ ಬಿತ್ತನೆ ಮಾಡಿದೀವಿ ಅಂದ್ರೆ ಈಗ ಮಳೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಮಳೆ ಆಗ್ತಾ ಇಲ್ಲ ಅಂದ್ರೆ ಎಲ್ಲಾ ಕಡೆ ತುಂಬಾ ಸಮಸ್ಯೆ ಆಗ್ಬಿಟ್ಟಿದೆ ಬಿತ್ತನೆ ಆಗಿದೆ ಎಲ್ಲಾ ಸ್ವಲ್ಪ ಒಂದ್ ದಿನ ಬಿಸಿಲು ಇರುತ್ತೆ ಒಂದ್ ದಿನ ಮಳೆ ಬರುತ್ತೆ ಆತರ ಆಗ್ತಾ ಇದೆ ಇದು ಪ್ರಾಬ್ಲಮ್ ಆಗ್ತಾ ಇದೆ
ನಮ್ದು ತೋಟ ಇದೆ ನಾವು ರೋಸು ಶಾಮಂತಿಗೆ ಬೀನ್ಸ್ ಎಲ್ಲ ಹಾಕಿದ್ದೀವಿ
ಹೌದಾ ಅಪ್ಪ ಇಲ್ಲ ಅಪ್ಪ ನೋಡ್ಕೋತಾರ ಅದು ಹಾ ಹಾ ಎಷ್ಟಿದೆ ನಿಮ್ದು ಜಮೀನು
ನಮ್ದು ಎಕರೆ ಆಗೋಷ್ಟಿದೆ
ಒಂದ್ ಎಕರೆನ
ಹ್ಮ್
ಹ್ಮ್ಮ್ ನಿಮ್ದು ನೀರಾವರಿನ ಮಳೆ ಹೆಸರಿತ ಹೌದಾ ಹ ಹೌದು ಒಳ್ಳೇದ್ ಬಿಡಿ ಹ್ಮ್ ಅಂದ್ರೆ ಬೆಂಗಳೂರಿಗೆ ಹತ್ರ ಆಗತ್ತೆ.
ಹಾ ನಿಮ್ದೆಲ್ಲಾ ಬೆಳೆ ಎಲ್ಲಾ ಹಂಗೆ ಚೆನ್ನಾಗ್ ಆಗ್ತಿದೀಯಾ
ಹಾ ಚೆನ್ನಾಗಿದೆ ಈಗ ಅಂದ್ರೆ ಮಳೆ ಬರ್ತಾ ಇಲ್ವಲ್ಲ ಅದೇ ಸಮಸ್ಯೆ ಆಗಿದೆ ಸ್ವಲ್ಪ. ಚೆನ್ನಾಗಿ ಬಂದಿದೆ ಅಂದ್ರೆ ಅದು ಬೆಳೆಯ ಟೈಮ್ ಅಲ್ಲೇ ಮಳೆ ಹೋಗಿಬಿಟ್ಟಿದೆ ಈಗ ಅದೇ ಪ್ರಾಬ್ಲಮ್ ಆಗಿರೋದು ಈಗ
ಬೆಲೆಯಾ ಹೆಂಗೆ
ಹಾ ಸಿಗುತ್ತೆ ಪರವಾಗಿಲ್ಲ ಅಂದ್ರೆ ಒಂದೊಂದ ಈಗ ಎಲ್ರರು ಅದ್ನೇ ಮಾಡಿದ್ರೆ ಕಮ್ಮಿ ಆಗತ್ತೆ ಬೆಲೆ ಹ ಸ್ವಲ್ಪ ಡಿಫ್ರೆಂಟ್ ಇಟ್ಟಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಮತ್ತೆ ರೇಟ್ ಎಲ್ಲ. ಆತರ ಇರುತ್ತೆ ಮತ್ತೆ ಎಲ್ಲಾ ಹೈನುಗಾರಿಕೆ ಏನಾದ್ರು ಮಾಡ್ತಾ ಇದ್ರ.
ರೊಟ್ಟಿಗ ಏನ್ ತಿಂದ್ರಿ
ರೊಟ್ಟಿಲಿ ನಮ್ದು ಅ ಪುಂಡಿಪಲ್ಯ ಅಂತ ಬರುತ್ತೆ ಅಂದ್ರೆ ಅದೊಂದು ಸೊಪ್ಪು ಬರುತ್ತೆ ಪುಂಡಿಪಲ್ಯ ಅಂತ.
ಹೌದಾ
ಹಾ ಹಾ ಆ ಸೊಪ್ಪು ಅಂದ್ರೆ ಅದನ್ನ ಮತ್ತೆ ಜೋಳದ ನುಚ್ಚ ಜೋಳ ಇರ್. ಇರುತ್ತಲ್ಲ ಅದ್ರ ನುಚ್ಚು ಹಾಕಿ ನುಚ್ಚು ಮಾಡ ಹೌದೌದು ಡೈಲಿ ಅಂದ್ರೆ ಒನ್ ಟೈಮ್ ಟು ಟೈಮ್ ರೊಟಿ ಅದು ಪಿಕ್ಸ್ ಅದು.
ದಿನ ರೊಟ್ಟಿನೇ ರೈಸ್ ತಿನ್ನಲ್ಲ.
ರೈಸ್ ತಿಂತೀವಿ ಅಂದ್ರೆ ರೈಸ್ ಸ್ವಲ್ಪ ಮೇಲೆ.
ಹ್ಮ್ ನಾವು ರೊಟ್ಟಿ ತಿನ್ನಲ್ಲ ಮುದ್ದೆ ನಾವು ಮುದ್ದೆ ತಿಂತೀವಿ.
ಮುದ್ದೆ ಮುದ್ದೆ ಮಾಮೂಲಿ ನಿಮ್ಮ್ ಕಡೆ
ಹ್ಮ್ ನೀವೆಷ್ಟು ಓದಿಕೊಂಡಿದಿರ
ನಮ್ದು ಡಿ ಹಾಗಿದೇ ಅಂದ್ರೆ
ಯಾವ್ದ ಯಾವ ಬ್ರಾಂಚ್.
ಎಚ್ ಇ ಪಿ ಹಿಸ್ಟ್ರರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್
ಹೌದ.
ಹ್ಮ.
ಮತ್ತೆ. ಇನ್ನೇನ್ ಅನ್ಕೊಂಡಿದ್ದೀರಾ ಇನ್ನೇನ್ ಬೆಳೆ ಹಾಕ್ಬೇಕು ನೆಕ್ಸ್ಟ್ ವರ್ಷ.
ಇವಾಗ ಅಂದ್ರೆ ಮುಂಗಾರು ಎರಡೆ ಇರದಿಗಾ ಈಗ ಅಂದ್ರೆ ಈಗ ಮುಂದೆ ದೀಪಾವಳಿ ಬರುತ್ತಲ್ರಿ. ಆ ಟೈಮ್ ಅಲ್ಲಿ ಆ ಮತ್ತೆ ಅದು ಇದು ಗೊತ್ತಲ್ಲ ನಿಮಗೆ ಹೆಸ್ರು ಹೆಸ್ರ್ ಅಂತಿವಲ್ ಹೆಸರ್ ಕಾಳು ಆಮೇಲೆ ಮಡಿಕೆ ಕಾಳು ಮಡಿಕೆ ಅಂದ್ರೆ ಗೊತ್ತಲ್ಲ.
ಗೊತ್ತು.
ಹಾ ಮಡಿಕೆ ಕಾಳು ಆಮೇಲೆ ಉದ್ದು
ಹ್ಮ್.
ಆಮೇಲೆ ಹುರುಳಿಕಾಳು ಅವನ್ನೆಲ್ಲಾ ಹಾಕ್ತಿವಿ.
ನಿವ್ ಬತ್ತ ಏನು ಬೆಳಿಯಲ್ವ.
ಭತ್ತ ಮೊದ್ಲಿ ಇತ್ತು ರೀ ಇವಾಗ ಮಳೆ ಕಡಿಮೆ ಆಗ್ತಾ ಬಂತಲ್ಲ ಈಗ ಗದ್ದೆಲ್ಲ ತೆಗೆದ್ ಬಿಟ್ಟಿದರ್ ನಮ್ ಕಡೆ ಎಲ್ಲಾ. ಹೊಲಾನ ಮಾಡ್ಬಿಟಿದಾರ್ ಎಲ್ಲ. ಈ ಬರೀ ಕಬ್ಬು ಅಂದ್ರೆ ನೀರಾವರಿ ಇರೋರು ಬೋರ್ವೆಲ್ ಇರೋರು ಕಬ್ಬು ಅತ್ತಾ ತರಕಾರಿ ಎಲ್ಲ ಬೆಳತಾರೆ ನಾವು ಅಂದ್ರೆ ಈಗ ನಮ್ದು ಮಳೆ ಸುರಿತ ಇರೋದ್ರಿಂದ ನಾವು ಬರೀ ಅಂದ್ರೆ ಈ ಮೆಕ್ಕೆಜೋಳ. ಸೋಯಾಬಿನ್ನು ಇತರದ್ದು ಮಾಡ್ಕೊ ಮಾಡ್ತಾ ಇದೀವಿ ಈ ಕಡೆ ಆಮೇಲ್ ಜೋಳ. ಇತರುಧ್ ಅಷ್ಟೆ.
ಹೌದಾ.
ಹ್ಮ ನಿಮ್ ಕಡೆನು ಮಳೆ ಹೇಗಿದೆ.
ಇಲ್ಲು ಫುಲ್ ಮಳೆ ದಿನಾ ಮಳೆ ಬರುತ್ತೆ ಫುಲ್ ಜೋರ್ ಮಳೆ ನಮ್ಗೆ.
ಹೌದಾ ಈಕಡೆನಾರು ಸ್ವಲ್ಪ ಕಳಸ್ರಿ ಮೇಡಂ.
ಹಾ ಕಳುಸ್ಬೇಕಷ್ಟೆ.
ಹ್ಮ ಬಾಳ ಕಷ್ಟ ಆಗ್ಬಿಟ್ಟದೆ ಈಕಡೆ ಎಲ್ಲಾ.
ಆದ್ರೆ ಹಂಗೆ ಹಬೇನೂ ಐತೆ ಮಳೆನೂ ಇದೆ ಹಬೆ ಬಿಸಿನೂ ಇದೆ.
ಹೌದೌದು ಅಂದ್ರೆ ಈ ಸಲ ಒಂದ್ ಅಂದ್ರೆ ಈ ವರ್ಷ ಒಂತರ ಬೇರೆನೆೇ ಇದೆ ಕ್ಲೈಮೇಟ್ ಏನು ಆಗ್ತಾ ಇಲ್ಲ.
ಕಂಡಿಡಿಯಕಾಗ್ತಿಲ್ಲ.
ಅಂದ್ರೆ ಬೇಸಿಗೆ ಟೈಮಲ್ಲಿ ಬಿಸಿಲ್ ಬಿಸಿಲು ಜಾಸ್ತಿ ಇತ್ತು ಅದೇ ಟೈಮ್ ಅದೇ ಟೈಮಲ್ಲಿ ಮಳೆನು ಬಂತು ಅದು ಒಂತರ ಮಿಕ್ಸಪ್ ಆಗ್ಬಿಡ್ತು ಎಲ್ಲ.
ಹೌದು.
ಹ್ಮ್ ಹ್ಮ್ ಮತ್ತೆ ಊರಿಗ್ ಹೋಗಿ
ಹೋಗ್ಬೇಕು ವರ ವ ವರಕ್ಕ ಒಂದ್ಸತಿ ಹೋಗ್ತೀನಿ. ಈ ವಾರಕ್ ಹೋಗ್ಬೇಕು ಹಬ್ಬ ಬರ್ತಾಯಿತಲ್ಲ.
ಹಾ ಹಾ.
ವರ್ಮಹಾಲಕ್ಷ್ಮಿ.
ಹಾ ಹಾ.
ಹ್ಮ್ ನೀವ್ ಹೆಂಗ್ ಮಾಡ್ತೀರಾ ನೀವ್ ಮಾಡ್ತೀರಾ ಜೋರ.
ಇಲ್ಲ ಇಲ್ಲ ನಮ್ ಕಡೆ ಮೇಡಮ್ ಅಂದ್ರೆ ಈಗ ಇದ್ರಲ್ಲಿ ಶ್ರಾವಣದಲ್ಲಿ ಮಾಡ್ತೀವಿ ನೆಕ್ಸ್ಟ್ ಅದ ಬಿಟ್ರೆ ದೀಪಾವಳಿಲ್ಲಿ ಅಷ್ಟೇ
ಹೌದಾ.
ಪೂಜಾ.
ಹ್ಮ್.
ಉಳ್ದಿರ ಟೈಮ್ ಮಾಮೂಲಿ ಹಬ್ಬ ಏನಿರುತ್ತೆ ಅದ್ನ ಅದ್ ಹೆಂಗಿರತ್ತೆ ಮಾಡ್ ಮಾರ್ತಾ ಹೇತಿ. ನಿಮ್ ಕಡೆ ಅಂದ್ರೆ ಈಗ ಮೊಹರಂ ಎಲ್ಲ ಗ್ರ್ಯಾಂಡ್ ಇರತ್ತ. ಮೊಹರಂ ಎಲ್ಲ ಹಾ ಮತ್ . ಹಲೋ ಹಲೋ ಹಲೋ ಹಲೋ ನೈನಾ ಅವ ರೇ ಹಲೋ ಹಲೋ ಹಲೋ